ಹಲೋ ಹಲ್ ಹಾ ಅರಾಮಣ್ಣ ನೀನು ನಾ ಗೌಡಾ ಅಲ್ಲ ಅಣ್ಣ.
ಹಾ ನವೀನ್ ಆರಾಮ ಅಲ್ಲಾ.
ಹಾ ಆರಾಮಣ್ಣ ನೀನ
ಹ್ಮ್ ನಾವ್ ಆರಾಮ್ ನೋಡು ಮತ್ತೆ ಸಮಾಚಾರ.
ಏನಿಲ್ಲ ಅಣ್ಣ ಹೇಳಬೇಕ ನೋಡ ನೀನೆ
ಹಾ ಅ ಏನ್ ಮುಗಿಸಿದೆ ಇವಾಗ ಕ್ವಾಲ್ಟಿಕ್ಸ್. ಏನ್ ಮುಗಸಿದೆ ಮನ್ನೆ ಇದು ಮಾಡ್ಕೊಂಡ. ಏ ಇದು ಟೆಂತ್ ಮುಂಗ್ಸಿಂದ ಯಾವ್ದ ಆದ. ಕೋರ್ಸ್ ಹ್ಮ್ ಯಾವ್ದ್ ಮಾಡಿದೆ.
ಅದೇ ಅಣ್ಣಾ ಪಿಯುಸಿ ಮಾಡಬೇಕ್
ಪಿಯುಸಿ ಏನ್?
ಹಾ ನಾ ಸೈನ್ಸ್ ಮಾಡಬೇಕು ಅಂತ ಮಾಡಿನ ಅಣ್ಣಾ.
ಸೈನ್ಸ್ ಹಾ ಹ್ಮ್ ಸ್ಕೈ ಹ್ಮ್ ಚಲೋ ಇರುತ್ತ ನೋಡ
ಕೇಳ್ದೆ ಅಣ್ಣಾ
ಹ್ಮ್
ಮುಂದಾದ್ರೂ ಅದರ ಮ್ಯಾಲ ಸ್ವಲ್ಪ ಚಲೋ ಜಾಬ್
ಜಾಬ್ ಚೆನ್ನಾಗ್ ಸಿಗ್ತಾವೋ ಇದ್ರಲ್ಲಿ ಫೋರ್ಸ್ನಲ್ಲಿ ಹೋಗಬಹುದು ನೇವಿ ಮತ್ತ ಇಂಡಿಯನ್ ಆರ್ಮಿ ಮ ಮತ್ತ ಮುಂದ ಕೆೇಸಿಡಿ ಮ್ಯಾಗ ಇಂಜಿನಿಯರಿಂಗ್ ನರ್ಸಿಂಗ್ ನರ್ಸಿಂಗ್ ಹ್ಮ್
ಇದು ನೀಟನ ಹಾ ಹಾ ಊಟಾ ಅಣ್ಣಾ
ಊಟ ಐತ.
ಹಾ ನಂದುನು ಆಯ್ತ ಅಣ್ಣಾ. ಇವಾಗ್ ಬಂದೇ ಕಾಲೇಜ ಇಂದ.
ಹ್ಮ ಹ್ಮ್ ಇದು ಹೊಲ್ ಬಾರಿಬಿ ಏನ್ ಹಾಕಿ
ಹೊಲ್ದ ಇನ್ನ ಇದ ಬ್ಯಾಶ ಗಿ ಅಣ್ಣನ ಏನ್ ಹಾಕಿಲ್ಲ ಇವಾಗ ಮಳಿ ಬಂದ್ಮೇಲೆ ಮತ್ತೆ ನೆಕ್ಸ್ಟ್ ಬ್ಯಾಸಗಿ ಬೆಳೆ ಯುವ ಯುವ ಅವಾ ಅಣ್ಣಾ ಇವಾಗ ಏನಂದ್ರ ಪ್ರೆಸೆಂಟ್ ಆಗಿ ಇವು ಇಡ್ಡುವ ಕೌಳಿ ಭತ್ತ
ಉಹು
ಇದುವೂ ಮೊನ್ನೆ ಕಟಾವ್ ಮಾಡದ
ಹಾ
ಇವಾಗ ಬ್ಯಾಸಗಿ ಬಿಳೋಣಾ ಹಂಗಾಗಿ ಏನ್ ಏನಿಲ್ಲಾ ಮತ್ತೆ ಇವಾಗ ಮಳೆಗಾಲ ಸ್ಟಾರ್ಟ್ ಆದ್ಮೇಲೆ ಹಾಕ್ತೀವಿ ಹ್ಮ್
ಅ ಆಗ್ತಿರ್ ಅನ್ನಂಗ್ ಆಯ್ತು.
ಅದ್ರಾಗೊಂದ್ ಚೆನ್ನಾಗ್ ಬರುತ್ತಣ ಲ ಯಾವ್ ವರ್ಷಕ್ ಕಾಡ್ ಗೊಳಿ ಗೊಳಿಗ್ ಹೋಗೋದ್ರೊಳಗ್ ಮಳೆಗಾಲ ಒಂದ್ ಬೆಳೆ ಬೆಳೆ ಐದು ಬಾಶಿಗ್ ಒಂದ್ ಬೆಳೆ.
ಇರಾನ್ ಮೊದಲ.
ಟ್ರೀಪ್ಪಿಗೆ ಟೆಂತ್ ಹೋಗಿದ್ವಿ ಅಣ.
ಊ ಹ್ಮ್
ಹ್ಮ್ ಹಾ ಅಣ ಹಾ ಚೆನ್ನಾಗದಣ ಎಲ್ಲ ಈ ಮೈಸೂರು ಪ್ಯಾಲೇಸ್ ಮತ್ತೆ ಚಾಮುಂಡೇಶ್ವರಿ ಬೆಟ್ಟ ಜೋಗ್ ಫಾಲ್ಸ್ ಏಲ್ಲ ಚೆನ್ನಾಗ್ಯದ ಟ್ರಿಪ್ ಮಾತ್ರ ಸ ಕ್ಕತ್ತಾಗ್ ಎಂಜಾಯ್ ಮಡಿವನ ಆತ್ಯಂತೆ ಹ್ಮ್
ಹ್ಮ್ ನಿಮ್ ಫ್ರೆಂಡ್ಸ್ ಎಲ್ಲರ ಹೋಗಿದ್ರೆ ನೀವ್
ಹಾ ಫ್ರೆಂಡ್ಸ್ ಚಲ ಹೋಗಿದ್ವಣ ಇದು ಹೆಂಗ್ ಅಂದ್ರೆ ಸ್ಕೂಲ್ ಕಡ್ಲಸಿ ಒಂದ್ ಬಸ್ ಮುಗ್ಸಿ
ಹ್ಮ್
ಹೋಗಿದ್ವಿಅನ
ಹ್ಮ್ ಹ್ಮ್
ಹ್ಮ್
ಇವಾಗ ಇದು ಸೈನ್ಸ್ ಸ ಈಗ ನೀಟ್ ಲಾಂಗ್ ಟರ್ಮ್ ತೊಗಂದಿ ಏನು
ಹಾ ಅಣ ಅದೇ ಮಾಡ್ಬೇಕಣ ಇವಾಗ ಲಾಂಗ್ ಟರ್್ ೊಂದಿಲ್ಲ ಕೆಸಿನ್ ಮಾಡ್ಕೊು
ಸೈನ್ಸ್ ನ ಸಬ್ಜೆಕ್ಟ್ ಬರ್ತಾವ
ಇದು ಪಿ ಸಿ ಎಂ ಅಂತ ಹೇಳಿ ಬರ್ತಾವಣ ಫಿಸಿಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಬಯಾಲಜಿ
ಹ್ಮ ಹ್ಮ್ ಎಲ್ಲ ಈಸಿ ಅವ ನೀನು ಸಬ್ಜೆಕ್ಟ್ ಅವ
ಹಾ ಹಾ ಈಜಾವ
ಹ್ಮ್
ಬಬ ಹೆ ಕೊಡ್ತಗಲ್ ಮಂಟಾ
ಗೋರ್ಮೆಂಟ್ ಹಸ್ಟಲ್ಲಿ ಏನ್ ಟೆಂತ್ ಮ್ಯಾಗ ಹಯಕಿದನ್ಪ್ ಊಟ ಚೆನ್ನಾಗ್ ಕೊಡ್ತಾರ ಅಲ್ಲಿ
ಹಾ ಚೆನ್ನಾಗ್ ಕೊಡ್ತಾರಣ ಆ ಮತ್ ಒಂದು ಒಂದಂದು ವಾರನ ಇದು ಶುಕ್ರವಾರಕೊಮ್ಮೆ ಸ್ವೀಟ್ ಮತ್ತೆ ಅದ ಹದ್ಿನೈದು ದಿವ್ಸ್ಕೊಮ್ಮ ಇದು ಏನಂದ್ರ ಇದು ಚಿಕನ್ ಹಾ ಎಲ್ಲಾ ಕೊಡ್ತಾರೆ
ಹೌದಾ
ಕೆನವರ್ಕೊಮ್ಮ ಶುಕ್ರವರ್ ಕೊಮ್ಮ ಸ್ವೀಟ್ ಸಾಯಂಕಾಲ ಸ್ನಾಕ್ಸ್
ಹಾ
ಈ ತರ ಎಲ್ಲ ಕೊಡ್ತಾರ ಹ್ಮ್ಮ
ಮತ್ತ ಇದು ಮುಂಜೆ ನಾಷ್ಟ ನಾಷ್ಟತ ಏನೇನು
ಮುಂದೆಲಿ ನಾಶಣ ಇವತ್ತು ಯಾವ ಶನಿವಾರಲ್ಲ ಉಪ್ಪಿಟ್ಟು ತಾನೇ ಇವತ್ತು ಹ್ಮ ಡೇಲಿ ಒಂದೊಂದಲ್ಲ ಒಂದೊಂದ್ಸ ಒಂದೊಂದ ಇರ್ತ
ಹಾ ಹಾ ಚಜ ಲ್ಲಿ ಎಲ್ಲಾ ವ್ಯವಸ್ಥೆ ಅದಾನ ಈಂಗಗ ಕ್ರೀಡೆ ಆಟ ಆಡ್ಬೇಕಂದ್ರ ಅಷ್ಟಲ್ಲ
ಹಾ ಹ ಇದಾನ ವಾಲಿಬಾಲ್ ಗ್ರೌಂಡ್ ಹಾಗ
ಹ
ಕ್ರಿಕೆಟ್ಗೆಲ್ಲಷ್ಟ ಷ್ಟ್ ಮಾಮೂಲಯ ಯಾರ್ದ ಹಾ ಇ ಇಕಡೆಲ್ಲ ಗ್ರೌಂಡ್ ಅದಣ ಇವಾಗ ಬ್ಯಾಸಿಗೆಲ್ಲ ಬಿಸಲಂತ ಯಾರ್ ಆಡಲ್ಲ.
ಹಾ ಹಾ
ಹಂಗಾಗಿ ಸ್ವಲ್ಪ್ ಹ್ಮ್
ಹ್ಮ್ ಹಾಸ್ಟೆಲ್ದ ಗ್ರಂಥಾಲಯ ವ್ಯವಸ್ಥೆ ಎಲ್ಲ ಅದನ
ಹ ಲೈಬ್ರರಿ ಆ ಲೈಬ್ರರಿ ಆದಣ ಮತ್ತೆ ಇದು ರೂಮಿಗೆ ಒಂದು ಕಂಪ್ಯೂಟರ್ ಅವಣ
ಹ್ಮ್ ಹ್ಮ್ ಹೌದ ಹ್ಮ ಹ್ಮ್
ಮತ್ತ
ಮತ್ತ ಆ ಏನ್ ಇಲ್ಲ ಮನೇಲಿ ಎಲ್ಲ ಆರಾಮ ಅದರಲ್ಲಣ ಹಾ ಆರಾಮರ
ಹ್ಮ್
ಚಿದ್ದೆ ಈಗ ಹಾ ಆರಾಮವಿಪ ಎಲ್ಲ ನೀವನು ಆರಾಮಿರಲ್ಲ ಅಂದ್ರ ಎಲ್ಲಾ ಚೆನ್ನಾಗಿದಾರಂತ ಹ ಅಣ ಹೊತ್ನಾಣ ಹೊತ್ನಿ ಇದಣ ಇದ್ ಅ ಏರ್ಟೆಲ್ ಕಂಪ್ನಿ ಅವವು ಇರ್ತವ್ ನೋಡೋಣ ಅಲ್ಲಿ ಹೋಗಿ ಅವ್ ಏನನೊಂದು ಏನಾ ಈ ಪೋರ್ಟ್ ಮಾಡಸದ ಇರ್ತ ಯಾವ ವಟ್ಟ ಅದೇ ತರ ಯಾವ್ದಾರ ಒಂದ್ ಕೆಲ್ಸ
ಹ್ಮ್
ಮತ್ತೆ ಹೆಂಗ್ ಈಗ ಮಳೆ ಮಳೆ ಆಗ್ಯದ ಆಕಡೆ
ಆಗದಣ ಆಗ್ಯದ ನಿನ್ನೆ ಮನ್ನೇ ಒಂದು ಫುಲ್ಲು ಮಳಿ ಬಂದು ಹಸ್ಟಾಲ್ದಾಗ್ ಗಿಡ ಮುರ್ಕೊಂಡ್ ಬಿದ್ದ್ ಬಿಟ್ಟದಣ ಹಾ ವಜ್ಜ್ ಆಗ್ಯದಣ
ಹ್ಮ್ ಹ್ಮ್ ಹೌದ
ಹ ಅಣ
ಹ್ಮ್
ನಿಮ್ಮೂರ್ ಕಡೆ ಹೆಂಗ ಅದಾ ಅಣ್ಣ ಮಳೆ ಬೆಳೆ?
ಬಂದ ರೀ ಹ್ಮ ಹಲೋ ನಮ್ ಕಡೆ ಮ ಯ ಆಗೆ
ಹ್ಮ್
ಹ್ಮ್ ವೇಟ್ ಮಾಡ್ರಿ ಕುಂದ್ರರೀ ಬರ್ತಾರೀ ಹಾ
ನಿಮ್ಮ್ದೇನು ಬೆಳಿಗ್ಳಿ ಹಂಗದಣ
ಕಿಂತ ಕ್ರಿಕೆಟ್ ಅದಲ್ಲ ಅವರು ನಾಳೆ ನಂಬಲ್, ಸಂಡೆ ಕೊಮ್ಮೆ ಬರ್ತಾರೆೀ?
ಎಲ್ಲಿ ಅಜ್ಜ ಕೆಲ್ಸ ಮಾಲ ಯದ್ಣ
ಹೌ ಇಲ್ಲ ಇಲ್ಲಿ ಡಾಕ್ಟರ್ ಇನ್ನಂದು ಕೇಳ್ರಲ್ಲ ಹ್ಮ್
ಹಾ ಹಾ
ಇದು ಮುಂದೆ ಏನ್ ಮಾಡಕ್ ಹಂಗೆ ಇವಾಗ ಪಿಯುಸಿ ಮುಗೆನಾ
ಅದ ಅಣ್ಣಾ ನೀ ಲ್ಲ ಕೆ ಸಿಟಿ ಮೇಾಲ ಯಾವಾಗಾದ್ರ ಒಂದಿ ಜಾಬ್ ಮಾಡ್ಬೇಕ ಡಿಗರಿ ಮುಗಸ, ಆತರ ಯಾವತನ ಮಾಡ ಹ್ಮ್
ಇದು
ಹ್ಮ್
ಸುದ್ದ ನಿಮ್ಮ ಊರಲ್ಲಿ ಇದು ಒಂದು ಯಾವ್ದೋ ನದಿ ಹರದ ಬರ್ತ ಅಂತಲ್ಲ ಹೊಳೆ ಏನ
ಹಾ ನದಿನ್ ಅಣ್ಣಾ ಕೃಷ್ಣ ನದಿ ಅಂತ ಳ ಬರ
ಕೃಷ್ಣಾ ನದಿ ಹ್ಮ್ ಹ್ಮ್ ನೀವ ಆದ್ರೂ ಮತ್ತೆ ನೀರಾವರಿ ಇರ್ತ ನೀವ ಏನ್ ತರಕಾರಿ ಪರಕಾರಿ ಏನ್ ಮಾಡ
ಕೌಳಿ ಈಗ ಮತ್ತೆ ಇದುತ್ತು ಬೆಳೆ ಓಣಜಿ ಸಜೆ ಇವಾಗಲ್ಲ ಬಾಶಿ ಬೆಳೆ ತರಕಾರಾರಿ ಹಂಗ ಏನ್ ಮಾಡಲ್ಲ ಮೊದ್ಲು ಮಾಡ್ತಿದ್ರಣ ನಮ್ಮ ತಾತ್ನವ್ರ ಅವರು
ಹೌದಾ
ಏನಿಲ್ಲ ಹ
ಹ್ಮ್ ಹ್ಮ್
ಹ್ಮ್
ಮತ್ತ ನ್ ನೋಡದ
ಏನಿಲ್ಲಣ ಅಲ್ಲಿ ಮಾತ್ರ ಫುಲ್ಲ ಮಸಾಲೆ ಜಾಸ್ತಿ ಇದ್ರೊಳಗೆ ನಜಾಗ ಹಾ ಆ ಅಲ್ಲೇ ಒಂದ ಕಂಬ ವಾರ ಸತ್ತರ ಹೆಂ
ಬರ್ತಾರೆ ಸ ದಾರಲ್ಲಿ ಹ್ಮ್
ಮಸಾಲ ಆಡ್ಸತರ ನೀ ಇಬ್ರ್ಮರು
ಹೌದಾ ಹ್ಮ ಹ್ಮ್ ಈಗ ನಿಮ್ ದೋಸ್ತ ನೀವ್ ಎಲ್ಲೂ ಕಾಲೇಜ ಡೈಲಿ ಮುಂಜಾನೆ ಎಷ್ಟು ಎಷ್ಟು ಗಂಟೆಕ್ಕೆ ಹೋಗಿ ಎಷ್ಟಕ್ಕೆ ಬರ್ತೀರಿ
ಮುಂದೆಲೆ ಎಂಟವರೆಗೆ ಸ್ಟಾರ್ಟ್ ಆದ್ದಣ ಕಾಲೇಜ್ ಐದ ಐದು ಹತ್ತು ಕ್ಕ ಬಿಡ್ತಲಣ
ಹೌದು
ಹ್ಮ್
ಮಧ್ಯಾಹ್ನ ಊಟಕ್ಕ
ಊಟಕ ಇದೆ ಟಿಫನ್ ಐ್ತ ನಣ ಬೆಳಗ್ಗೆ
ಹ ಹ್ಮ ಅದೇ ಮಧ್ಯಾಹ್ನ ಊಟ ಮಾಡೋದು
ಹಾ
ನಾಶಕ ಬಂದಣಕ
ದೂರ ಆದಣ ಇವ ಬೈಕ್ ಇದ್ರ ಜಲ್ದಿ ಉಂಡು ಹೋಗ್ಬೋದಣ್ಣ ಈಗ ಮಿನಿಮ್ ಏನ ನಡ್ಕಂತ ಹದ್ರರು ಸ್ಪೀಡ್ ಆದದ್ರರುನು ಇಪ್ಪತ್ತೈದ್ ನಿಮಿಷ ಬಾಗ ನಡಡ್ಕಂತ ಹ ಹೋಗಕ್ಕೆ ಇಪ್ಪ ತ್ತೃದು ನಿಮಿಷ ಬರಕ್ಕೆ ಇರೋದ ಒಂದಂದು ತಾಸ ಅಣ ಟೈಮ್ ಊಟಕ ಅದ್ರೊಳಗೆ ಹೋಗ್ ಸಿಪ ಇಪ್ಪತ್ತೈದು ಬರಕ್ ಇಪ್ಪತ್ತೈದು ಮತ್ತ ಇಲ್ಲಿ ಊಟ ಮಾಡಕ್ರ್ಗ ತಾಸು ಹಂಗಾಗಿ ಟೈಮ್ ಆಗ್ತದ ಅಂತ ಹೇಳಿ ಫನ್ ಕಟ್ಟ ಚ
ಹ ಹಾ ದಿನಕ್ಕೆಸ್ ಫ್ರೀ ನಡತಾವ ಈಗ ಮುಂಜಾನೆ ಹತ್ತಕ್ಕ ಹೋಗಿ ಒಮ್ಮೆ ಚಂಜಿ ಮಾರ್ ಬಡ್ತಾರೆ ಅಂತರಿ ಎಲ್ಲಾ ಈ ಆಡ್ಸ್ ಪಸ್ ಮುಂಜಾನನೆ ಬರೀ ಆರ ತಾಸ ಇರ್ತದ
ಹಾ ಹ್ಮ್
ಹ್ಮ್ ಅದ್ರಕಿಂತ ನಿಮ್ ಏನ್ ಹೆಚ್ಚಿನ ಮಾಹಿತಿ ಹೇಳ್ತಾರ ಅಂತ
ಇವವಾಗಿಲ್ಲ ನ ಫಸ್ಟ್ ಎಂಟೂರಿಂದ ಒಂಬತ್ತವರೆ ಒಂದ್ ಕ್ಲಾಸ್ ಹಾ ಮತ್ತೆ ಒಂಬತ್ತೂರಿಂದ ಹತ್ತುರನ್ ಕ್ಲಾಸ್ ಮತ್ತೆ ನಡವರ್ಕ್ ಹತ್ತು ನಿಮಿಷ ಬ್ರೇಕ್ ಅದಾದ್ಮೇಾಲ ಮತ್ತೆ ಒಂದು ಗಂಟೆಿದ ಎರಡು ಫೀಡ್ ಅದು ಊಟಕ್ಕ ಒಂದ್ ತಾಸ ಅದಂದ ಲಾಸ್ ಆರ್ ಬಡ ತೋಟಾಲ ಇವಳ ಸೇಡ್ ನಡತಾವ ಒಂದ ದಿನಕ್ಕೆ ಒಂದು ಹ್ಮ್ ಸೇಡ್ ನಡತಾವ ಹ್ಮ್
ಎಲ್ಲ ನಡ್ತಾನ
ಹಾ ಚಲ ನ ಅಡ್ತಾವು
ಹ್ಮ್ ಹ್ಮ್ ಹ್ಮ ಇದು ಸದ ಟೆಂತ್ ಮ್ಯಾಗ ಯಾವ್ರ ಹಾಕ್ಬೇಕಿಲ್ಲ ಅಪ್ಲಿಕೇಶನ್ ಏನ್ ಯಾವ್ರ ಪೋಸ್ಟ್ ಮನ್ ಬರ್ ೊಂತರ ರರಿಿಸಲ್ಟ್ ಮೇ
ಹೌದಾ ಆಗ್ಬೇಕಣ ನನಗ ಅಷ್ಟ ಮಷ್ಟೊಂದು ಮಾಹಿತಿ ಗೊತ್ತಲ್ಲ ಹ ನೋಡ್ಬೇಕಣ ಆಗ್ಬೇಕು ಇವಾಗ ನಾಳೆ ಎಲ್ ನೋಡ್ ನಾಳೆ ಸಣ್ಣ ಅಣ್ಣ ಸೋಮವಾರ ಮಂಡೆ ನೋಡ್ು ಹ್ಮ ನೋಡಿ ಯಾವವಲ್ ಚಛಲೋ ಅ ಅಂದ್ರೆ ಆಗ್ಬೇಕಣ ಹ್ಮ್
ಸ
ಹಾ ಸರಿ
ಹ್ಮ